ಎಲ್ಲ ಹಲೋ
ಹಲೋ. ಹಾ ಕೇಳ ಿದೆ ನಿಮ್ಗೆ
ನಮಗತೀಿ ಹೇಳಿ ನಿಮ್ಮ ಹೆಸ್ರೇನು ನಿಮ್ ಹೆಸ್ರೇನು
ನಮ್ ಹೆಸ್ರು ಸಹನ ಅಂತ ನಿಮ್ ಹೆಸರು.
ನಮ್ ಹೆಸ್ರು ಯಶೋದಾ ಅಂತ ಹೇಳಿ.
ಹೌದಾ ಹ್ಮ್ ಹೌದ್
ಮತ್ತೆ ಎಂತ ಕುಡ್ದ್ರ.
ಹಾ ಕುಡ್ದ್ವಿ ನೀವು.
ನಾ ಕುಡ್ದ್ ನೋಡಿ
ಹಾ
ನಾವು ಕುಡುದ್ವಿ.
ಹಾ ಹೆಂಗಿತ್ ತ್ತು ಛ
ಹಾ ಏನು ಚೆನ್ನಾಗೇ ಇತ್ತು. ನಮ್ಗೆ ತಲೆನೋವ್ ಜಾಸ್ತಿನೇ ಇತ್ತು ಅದಿಕ್ಕೆ ಚಾ ಕುಡಿಯಕಂತ ಹೋದ್ವಿ ಅವ್ರ ಅದ್ರ ಜೊತೆ ಬ್ರೆಡ್ ಕೊಟ್ಟು ಸಾಕ್ ಕಷ್ಟ ಮಾಡ್ಬಿಟ್ ನಮ್ಗೆ ತಿನ್ನೋಕ್ಕೆೆ ಆಗಿಲ್ಲ.
ಚಾ ಅಷ್ಟೆ ಕುಡಿಬೋದಗಿತ್ತಲ.
ಅದೇ ಅದೊಂತರ ಚೆನ್ನಾಗಿರ್ಲಿಲ್ಲ ಸುಮ್ನೆ ಮನ್ ತಿಂದು ಕೈ ಬಿಟ್ವಿ
ಮ್ಮ ತ್ತೆ ಏನು ಮಾಡ್ತಿದ್ರಿ
ಹಪ್ಪ ಏನಿಲ್ಲ ನೋಡಿ
ಹ್ಮ್ ಏನ್ ಊಟ ಮಾಡಿದ್ರಿ ಇವತ್ತು.
ನಾವು ಹ ನನ್ ಮಧ್ಯಾಹ್ನ ಅನ್ನ ಸಾಂಬಾರು ಊಟ ಮಾಡಿದ್ವಿ ಮತ್ತೆ ಅದ್ರ ಜೊತೆ ಹೋಳ್ಗೆ ಎಲ್ಲಾ ಮಾಡಿದ್ರು. ಹ್ಮ್ ಹೋಳಿಗೆ ಮಾಡಕ್ ಬರುತ್ತಾ
ನನಿಗ್ ಬರಲ್ಲ ನಮ್ಮ ಮನೆಯಲ್ಲಿ ಮಾಡ್ತಾರೆ.
ನೀವ್ ಹೋಗ್ ಹೋಗ್ ನಿತ್ಕೋಬೇಕು ತಾನೆ ನೋಡ್ಕೋತ ಬರುತ್ತೆ ನಿಮ್ಗು ಅವಾಗ.
ಇಲ್ಲಲ್ಲಾ ಜಾಸ್ತಿ ನಮ ಕೆಲ್ಸ ಮಾಡ್ಸಕ ಅಂತೆಲ್ಲೆಲ್ಲಾ ಕರಿಯಲ್ಲ ಅಡ್ಗೆ ಮನೆಗೆಲ್ಲ.
ನೀವೇನ್ ಮಾಡ್ಬಾರ್ದು ಹೋಗ್ ನಿತ್ಕೊಂಡ್ರೆ ಸಾಕು ಅಲ್ವಾ ನಿಮ್ಗೆ ಗೊತ್ತಾಗುತ್ತೆ ಹೇಗ್ ಮಾಡ್ತಾರೆ ಅಂತ ಹೇಳಿ.
ಬಿಡಿ ಕೇಳಿದ್ರೆ ನಾವು ಜಾ ಆಗಲ್ಲ.
ಹ್ಮ್ ಹ್ ಹ್
ನಿಮ್ಗೆ ಬರುತ್ತಾ
ಹಾ ನಮ್ಗೆ ಬರುತ್ತೆ ಮಾಡಕ್ಕೆ. ಎಲ್ಲ ಮಾಡ್ತೇನೆ ನಾನು ಹ್ಮ್ ಹ್ಮ
ಮತ್ತೇನ್ ಸಮಾಚಾರ.
ಬಿಡಿ ಏನಾದ್ರೆನ್ ಇಲ್ಲಿವತ್ತು ಪ್ರವಾಸ ಹೋಗಿದ್ರಾ ನೀವು.
ಅವ್ರು ಹೋಗಿಲ್ಲ ನೀವು
ನಾವು ಹೋಗಿಲ್ಲ ನೋಡಿ.
ಹೌದ ಬರ್ಬೇಕು ತಾನೆ ಇಲ್ಲಿಗೆ.
ಇಲ್ಲ ಇವಾಗ ಪರೀಕ್ಷೆ ನಡೀತಿತ್ತು ಅನ್ ಅದಕ್ಕೆ ಹೋಗಕ್ಕೆ ಆಗಿಲ್ಲ ನಮ್ಗೆ ಹ್ಮ್
ಪರೀಕ್ಷೆ ಇತ್ತ ನಿಮಗೆ
ಹ ಇನ್ನ ಇದ್ದಾವೆ ಇನ್ನ ಒಂಬತ್ತನೇ ತಾರೀಕ್ ವರ್ಗೂ ಇದ್ದಾವೆ ನಮ್ಗೆ
ಹೌದ ಹ್ಮ್ ಹ್ಮ್ ಹ್ಮ್ ಅಭ್ಯಾಸ ಎಲ್ಲ ಚೆನ್ನಾಗಿದಾವ
ಹ ಹಂಗೆ ಚೆನ್ನಾಗೆ ನಡತಿದ್ದೇನೆ ಅಷ್ಟೊಂದ ಏನಿಲ್ಲ ಆದ್ರೆ ಓಕೆ ನೆ
ಹಾ ಹಾ ಹಾ ಹೌದಾ ಹ್ಮ್ ಹ್ಮ್ ಮತ್ತೆ
ಹ್ ಹ್ಮ ಹ್ಮ್ ನೀವು ಎಲ್ಲಿರೋದೋ ಏನ್ ನಾವು
ನಾವು ಹಾಸ್ಟೆಲ್ ಅಲ್ಲೇ ಇರೋದು ನೀವು.
ನಾವು ಹಾಸ್ಟೆಲಲ್ಲೇ ಇದ್ದೇವಿ.
ಹೌದ ಹ್ಮ್ ನೀವು ಹಾಸ್ಟಲಲ್ಲಿದ್ದೀರಾ
ಹ್ಮ ನನ್ನ ಅವ್
ನಿನ್ನ ಕೊಠಡಿ ಲ್ಲಿ ಎಷ್ಟ ಸ್ನೇಹಿತರಿದಾರೆ ನಿಮ್ ಜೊತೆ
ಹಾ.
ನಿಮ್ ಕೊಠಡಿಯಲ್ಲಿ ಎಷ್ಟು ಸ್ನೇಹಿತರ ಇದಾರೆ ನಿಮ್ ಜೊತೆ
ನಮ್ಮ ಕೊಠಡಿಯಲ್ಲಿ ಮೂರು ಜನ ಇದ್ದ್ವಿ ನಾವು
ಹೌದಾ ಹ್ಮ್ ಎಲ್ಲಾ ಚೆನ್ನಾಗಿದ್ದಾರಾ ನಿಮ್ ಜೊತೆ
ನಿನ ಕೊಠಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ನೀನ್ ನಡಿ ಆದ ಎಷ್ಟು ಜನಇದ
ನಮ್ ಕೊಠಡಿ ಅಲ್ಲಿ ಆರು ಜನ ಇದ್ದೀವಿ
ಹ್ಮ್
ಹ್ಮ್ ಚೆನ್ನಾಗಿದ್ದಾರಾ ನಿಮ್ ಜೊತೆ ಎಲ್ಲಾ.
ಹಾ ಚೆನ್ನಾಗ ಇದಾರೆ. ಕನಲಾ
ಹೌದಾ
ಹ್ಮ
ಹ್ಮ್ ಹ್ಮ್ ಮತ್ತೆ ನಿಮ್ಗೆ ಎಲ್ಲಾ ಆಡಾಡಕ್ಕೆ ಎಲ್ಲ ಬರುತ್ತಾ
ಹ್ಮರಿ ಏನ್ ಬರುತ್ತಾ ನಿ್ ಬ
ಹಾ ಬರುತ್ತೆ ನಾವೆಲ್ಲ ಕಲ್ತಿದೀವಿ ಸಂಗೀತ್ ಅಂದ್ರೆ ಇವಾಗ ಹುಷ ಹುಷಾರಿಲ್ಲ ನಂಗೆ
ಅಯ್ಯೋ ಅಲ್ಲಿ ಒ ಎರಡ್ ಲ ಎರಡ್ ಸಾವಿರ ಹೇಳಿ ನೀವು
ಕೆವುಮ್ಮಗಿದೇಶ ದೇವ್ರೆ
ಇ ಇ ಹೇಳಿ ಏ ಹಾಗಲ್ಲ ಒಂದೆ ಒಂದ್ಸಾಲ ಆದ್ರೂ ಹೇಳಿ
ಧ್ವನಿ ಚೆನ್ನಾಗಿರ್ಲಿಷೆ
ಇಲ್ಲಿ ಹೇಳಿ ಏನಾಗಲ್ಲ
ಅ ಹ್ಮ
ಡರಿ
ಹ್ಮ್
ಒಂದ್ಸಾಲ ಆದ್ರೂ ಹೇಳಿ
ಹಸರ್ಯ್ಯೋ ಅಷ್ಟು ಇಷ್ಟ ನಮಸ ನಮ ನಮ್ದು ಆಡ್ ಕಳ್ಬೇಕಂದ್ರೆ ನಿಮಗೆ
ಇರ್ಲಿ ಹೇಳಿ ನಮ ಕಿವಿ ಂತ ಕಕೊಂಡೋಗಲ್ಲ ಹ್ಮ
ನನ್ನೊಮ್ಮೆ ನೋಡುೋ ನನ್ನ ರಾಜ
ಏನ್ೀ ಹಿಂಗ ಹೇಳ್ ಸರ
ಹ
ಹಾ
ಚೆನ್ನಾಗಿರ್ಲಿಲ್ಲ
ಬಾನಕ್ ಹೋಗಿಲ್ಲ ಹೋಗಬ ನ ನೀವಾ
ಹಾ
ನಾನಕ್ ಹೋಗಿಿಲ್ಲಗ್ ಹೋಗ್ಬರ್ತಾನ
ಹೌದಾ ಇಲ್ಲಗೆಲ್ಲ ಹೋಗಿದ್ವಿ ನಾವವು ಸರಿಗಮ್ಮ ಪಾಕ್ಕೆಲ್ಲ ಹೋಗಿದ್ವಿ
ಮತ್ತೆ ನೋಡಿ ಹಾ
ಅಂದೆ ಇವಾಗ ಹುಷಾರರ್ಲ್ಲಿಲ್ವಲ್ಲಾ ನಮ್ಗೆ ಧ್ವನಿ ಚೆನ್ನಾಗಿ ಇರಲಿಲ್ಲಾ ಅಂತ ಆಡ್ಲಿಲ್ಲ ಅಷ್ಟೇ ಚೆನ್ನಾಗ ಆಡಿದ್ವಾ ನಾವು
ಹಾ ತಾ ಅಂತ ಎಲ್ಲಾ ಹೇಳಿದ್ರಿ ನೀವು ಮತ್ತ ಏನಿದು ಸರಿಗಮ್ಮಪ್ಪಗೆಲ್ಲಾ ಹೋಗಿದ್ದೀರಾ ಅಂತ ಹತ್ರ ನಾವೆಲ್ಲಾ ಹಂಗೆ ಹೇಳಕ್ ಆಗಲ್ಲ ಅಲ್ವಾ
ಸರಿ ಪಾಕ್ಕೆಲ್ಲ ಹಾಗಿದೆ ಹ್ಮ ಕನ್ನಡ ಕೋಗಿಲೆ ನಿಮ್ಗೆ
ಹ ಹೇಳಿ
ಕನ್ನಡ ಕೋಗಿಲೆ ಅಂತ ಬರ್ತಿತ್ತು.
ಹಾ ಹೌದು ಹೌದು. ಹೋಗಿದ್ರ ನೀವು ಯಾವ್ ಸೀಸನ್ ಅಲ್ಲಿ ಹೋಗಿ ನೀವಾ ಯ ಸೀಸನಲ್ಲಿ ಹೋಗಿದ್
ಯಾವ್ ಸೀಸನ್ ಅಂದ್ರೆ ಸೀಸನ್ ನೆನಪಿಲ್ಲ ವರ್ಷ ನೆನಪ ಇದೆ ನನ್ಗೆ.
ಅದೇ ವರ್ಷ ಯದ್ರಾಲಿ
ವರ್ಷ ಎರಡ್ ಸಾವಿರದ ಎಷ್ಟೋ ಹದ್ನೆಂಟು ಎನ್ ಇತ್ತು. ನಾ ಒಂದ್ ಎಂಟ್ನೇ ಕ್ಲಾಸ್ ಇದ್ದೇ ಅವಗ್ ಹೋಗಿದ್ದೆ ಅನ್ಸ್
ಎರಡ್ ಸಾವಿರ ಹದ್ನೆಂಟು ನೀವು ಎಂಟನೇ ಕ್ಲಾಸ್ ಇದ್ರಾ
ಹಾ ಹ್ಮ್ ಹ್ಮ್
ಮತ್ತೆ ಯಶೋದ ಅವ್ರೆ
ಹ್ಮ ಹೇಳ್ಬೇದು ನೋಡಿ ನೀವೆ ಏನಾದ್ರು.
ನಿಮ್ಗೆ ನೃತ್ಯ ಎಲ್ಲಾ ಮಾಡಕ್ ಬರುತ್ತ.
ನಂಗೇಲ್ಲೋ
ಹಾ